ಯಾರು ದೇವರಾಜ್ ಅಂತಂತಲ್ಲ ಅಂದ್ರೆ ಯಾರು ಹಲೋ
ಹಲೋ ಸರ್ ನಮಸ್ಕಾರ ರೀ
ಸರ ಹಾ ಸರ್
ಹಲೋ ಸರ್ ಕೇ
ಕೇಳ್ತೈತಿ ಹೇಳ್ರಿ
ಅದ ಸರಿ ಇ
ಕೆಳಸವಲ್ದರೀ ನಿಮ್ಗ
ಕೇಸ್ತದೆ ಸರ್ ನಿಮ್ ಕೇಸ್ತದೆ ಅಲ್ರಿ
ಹಾ ಕೇಳ್ತೇ ಸರ್
ಹಾ ಸರಿ ಏನ್ ಮಾಡ್ತಾ ಇದ ಸರ್ ಆರಾಮ ರೀ
ಆರಾಮ್ ರೀ ನೀವು
ನಾವು ಆರಾಮ್ ಸರ್ ಇವತ ಇವತ್ತ ಒಂದ ಏನಿಂತಂದ್ರೆ ಆಹಾರದ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಜೊತೆ ಮಾತಾಡಿದ ಸರ್
ಹಾ ರೀ
ಸರ್ ಈಗ ತರಕಾರಿ ಬಗ್ಗೆ ಹೆಣ್ಣು ಹಂಪಲ್ ಬಗ್ಗೆ ಕೃಷಿಯಲ್ಲಿ ಏನೆಲ್ಲಾ ವಿಧದ ಯಾರ ಪದಾರ್ಥಗಳನ್ನು ಬೆಳತಾ ಇದ್ದಾರೆ ಅಗ್ರಿಕಲ್ಚರ್ ಸ್ವಲ್ಪ ನಿಮ್ ಜೊತೆ ನಮ್ಗ ಕನ್ವರ್ಜೇಷನ್ ಮಾಡೋದ ಸರ್ ಫ್ರೀ ಇದ್ದಿರೆನ್ರೀ
ಹಾಂ ಫ್ರೀ ಇದೀವಿ ಸರ್
ಹಾ ಸರ್ ಈಗ ಈಗ ಕೃಷಿಯಲ್ಲಿ ಆಹಾರ ಉತ್ಪಾದನೆ ಅಂದ್ರೆ ಏನ್ ಸರ್ ಯಾವ ರೀತಿ
ಹ ಹೆಂಗಂದ್ರ ಸರ್
ನೋಡ್ರಿ ಫಾರ್ ಎಕ್ಸಾಂಪಲ್ ಒಂದೇ ಸರ್ ಈಗ ಹೊಲ ಲ್ಯಾಂಡ್ ಇದಿರ್ತರ್ ಸರ್
ಹಾ ಹಾ ಈಗ ಎಕ್ಸಾಂಪಲ್ ಯಾವ್ದ್ ಅನಾತರೀ ನೀವು ಇದ್ರ ಏಕದಳ ದ್ವಿದಳ ಹಿಂಗ ಅದಲ್ರರಿ
ಹಾ ಸರ್ ರೈಟ್ ರೈಟ್ ಸರ್ ಎಕ್ಸಾಕ್ಟ್ ಅದೇ ಪಾಯಿಂಟ್ಗೆ ಬರ್ತಾ ಇದಿ ಸರ್ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಇನ್ನೂ ಏನು ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆ ಬೇರೆ ಅದಾವ ಸರ್ ಬೇಸಿಗೆ ಬೆಸಿಗೆ ಅಲ್ಲಿ ಬೆಳೆಯುವ ಬೆಳೆಗಳು ಬೇರೆ ಇದಾವ್ ಸರ್ ಚಳಿಗಾಲದಲ್ಲಿ ಬೆಳ ಬೆಳೆವ ಪದ್ಧತಿ ಬೇರೆ ಇದಾವ ಸರ್ ಈಗ ಆಹಾರ ಧಾನ್ಯಗಳಂತ ಬಂದಾಗ ನಾವ್ ಅಕ್ಕಿ ಗೋಧಿ ಜೋಳ ರಾಗಿ ಅಂತಾ ವಿವಿಧ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂತ ಎಲ್ಲ ಹಾ ಗೋಧಿ ಅಂತ ಬಂದಾಗ ಚಪಾತಿ ರೊಟ್ಟಿ ಇಂತಥವೆಲ್ಲಾ ಬೇರೆ ಬೇರೆ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ಪೆಷ ಅಂದ್ರೆ ಜೋಳದ ರೊಟ್ಟಿ ಸರ್
ಹುಂ
ಅಂದ್ರೆ ಈಗ ಹಣ್ಣ ಹಂಪಲ ಬಗ್ಗೆ ನಿಮ್ಮಗ ಏನಾದ್ರೂ ಐಡಿಯಾ ಇದೆಯಾ ಸರ್
ಹೌದು ಅಷ್ಟ ಇಲ್ಲ ಸರ್ ನಮ್ ತೋಟಗಾರಿಕೆೆಗೆ ಬರ್ತಾ ಇದರಿ ನಾವು ನಮ್ಮ್ ಹುಂ ಹಾಕದ್ರಿ ಹೆಸರು ತೊಗರಿ ಅವೆಲ್ಲಾ ಹಾಕ್ತಿವಿ
ಹಾ ಸರ್
ಮುಂಗಾರು ಮಳೆ ಆದ್ರೆ ಹಿಂಗಾರು ಅಂತ ಇರ್ತವ್ರೀ ಕೆಲವ ನೀರಾವರಿ ಬೆಳೆಗೆ ಬೇರೆ ಈಗ ನಾವು ಏನ್ ಹಾಕ್ತಿವ್ ಸರ್ ಈಗ ಅದ್ರಾಗ ಮಳೆಗಾಲ ಹನ್ನೆರಡು ಮಳೆಗಳ ಇರ್ತಾವ ಸರಿ ಫಸ್ಟ್ ಏನ ಆರಿದ್ರ ಮಳೆ ರೋಹಿಣಿ, ಮಿರಗ. ಹಿಂಗ ಆ ರೋಹಿಣಿಗ ತೊಗರಿ ಹಾಕ್ತಾರೀ.
ಮತ್ತೆ ಈಗ ಅದಕಿಂತ ಮುಂಚೆ ಹರಿದ್ರ ಏನ್ ಮಳಿ ಬರ್ತಾತಿಲ್ರರಿ ಅವಾಗ ಬಂದ್ರೆ ಮಾತ್ರ ಕೆಲವೊಂದ್ ಬೆ ಬೆಳೆಗಳ. ತಿತ್ತಿ ಒಳಗೆ ಹಾಕಿದ್ರೆ ಮಾತ್ರ ರೋಗಗಳು ಬರಲ್ಲ ಸರ್ ಇಲ್ಲಾಂದ್ರೆ ರೋಗಗಳು ಬಂದ ಬೆಳಿಗ್ ಕೈಗ್ ಬರಲ್ಲ ಸರ್.
ಅದು ಏನ ಕೆಲವು ಒಂದು ಮೂರ್ ತಿಂಗಳು ಬೆಳೆಯತೈತ್ರಿ ಮತ್ತೆ. ಮತ್ತೆ ಆರು ತಿಂಗಳ ಬೆಳೆಗಳ ತೊಗರಿರ್ತೈತ್ರಿ ಅದ್ರೊಳಗೆ. ಆ ಏನಂತರ ಕಡ್ಲಿ.
ಹಾರೀ.
ಸರ್ ಅಂತವ್ ಹಾಕ್ತಾರೀ ಯಾಕಂದ್ರೆ ಅ ಲಾಂಗ್ ಟರ್ಮ್ ಇರ್. ತಲ್ರಿ ಆ ತಿಂಗಳು ಏಳು ತಿಂಗಳ ತನ ಬರ್ತೈತ್ತು ಒಂದೇ ಪೀಕ್.
ಹಾ ಹಾ ಹಾ.
ಅವಕ್ಕಿದ ಹಾಕ್ತಾರ ಸರ್ ಕೆಲವ್ ನೀರ ಅವ್ರ ಇದ್ದಲ್ಲಿ ಎರಡ್ ವರ್ಷಕ್ಕೆ ಎರಗಡು ಬೆಳಿ ತೆಗಿತಾರೀ ತೊಗರಿ ಹಾಕಿದ್ಮೇಲೆ. ಆಮೇಲೆ ಇದು ಜೋಳ, ಸಜ್ಜಿ ಹಾಕ್ತಾರೀ ಮತ್ತೆ. ಹತ್ತಿ ಹಾಕಿದ್ರು ಏನ್ ಮಾಡ್ತಾರ ರೀ ಸ್ವಲ್ಪ ಬೇಗ ಬರ್ತ ಅಲ್ರಿ ಆ. ಒಂದ್ ಬಿಡಿ ಎರಡ್ ಬಿಡಿ ಅಂತಿರ್ತಾವ್ರೀ.
ಅದು ತೇಗಿದ್ಮೇಲೆ ಶೇಂಗಾ ಹಾಕ್ತಾರೆ ಸರ್ ಶೇಂಗಾ ಮೂರುವರೆ ತಿಂಗಳು ಬೆಳಿ ಇರ್ತೈತ್ರಿ ಅದು.
ಅದು ಹದಿನೈದು ದಿನಕ್ ಒಂದ್ಸಲ ನೀರ್ ಬಿಡ್ಬೇಕಕ್ ಸರ್.
ಹಾ ರೀ.
ಹ ಅದು ಒಂದು ಎಕರೆಕ. ಎಷ್ಟು ಸರ್ ಅದ್ ಅರ್ಧ ಕ್ವಿಂಟಲ್ ಬೀಜ ಹಂಗಿರ್ತೈತ್ ಸರ್ ಅಂದ್ರೆ. ಸೆಂಟಿಮೀಟರ್ ಒಂದು. ಸಾಲ್ ಟು ಸಾಲ ಆರ್ ಆರ್ ಸೆಂಟಿಮೀಟರ್ ಗ್ಯಾಪ್ ಇರ್ಬೇಕ್ರೀ ಸಾಲಿನ ಸಾಲು. ಮತ್ತೆ.
ಹಾ ಹಾ
ಒಂದ್ ಬೀಜ ಮುಂದಿನ ಬೀಜಕ್ರೀ ಎಷ್ಟೋ ಗ್ಯಾಪ್. ಇರ್ರುವ ಸರ್ ಒಟ್ಟ ಈಗ ಅದನ್ನು ಅಂದ್ರೆ ಎಡಿ ಹೊಡ್ಯ ಸ್ವಲ್ಪ ಈಜಿ ಆಗ್ತೈತಿ ಗಾಳಿ ಆಡಿದ್ರೆ ಮಾತ್ರ ಬೆಳಿ. ಚಲೋ ಬರತೈತಿ ಸರ್.
ಪೂರಾ ಹತ್ತಿ ಈಗ ನಮ್ ಕಡೆ ರೈತರು ಏನ್ ಮಾಡ್ತಾರೆ. ಪೂರಾ ಹತ್ತಿ ಹತ್ತಿ ಅಂದ್ರ ಅಂಗಲ್ ಆಗ್ತತ್ತಲ್ರರಿ.
ಹಾ ಹಾ.
ಅಡುುವ ಹಂಗಲ್ ಅಂತಾರಲ್ಲ ಸರ್ ಹಂಗ ಜಾಸ್ತಿ ಬೆಳೆ ಬಿಟ್ರೆ ಅವು. ಸಣ್ಣ ಸಣ್ಣಂದ್ರೆ ಗಾಳ ಆಡಲ್ರಿ ಮತ್ತೆಳ ಬೆಳೆ ಉದ್ದಕ್ಕ ಬಿ ಬೆಳದ್ ಬಿಡ್ತಾವ್ರರಿ.
ಕರೆಕ್ಟ್ ಸರ್ ಕರೆಕ್ಟ್ ಸರ್.
ಈಗ ತೊಗರಿ ನೋಡಿರಿ ನಮ್ದ ಈ ಫ ಎಕ್ಸಾಂಪಲ್ ಗುಲ್ಬರ್ಗ ಅಂದ್ರೆ ತೊಗರಿ ಅತಿ ಹೆಚ್ಚ ಬೆಳೀತೀವಿರಿ ತೊಗರಿ ಏನಾಗಗತ್ತ ಸರ. ಒಂದಕ್ಕೆ ಅದರಲ್ಲಿ. ತಾಳಿಗಳು ಅದಾವ್ ಸರ ಟಿ ಎಸ್ ತ್ರಿ ಆರ್ ಜಿ ಆರ್ ಜಿ ಒನ್ ಫ್ಟಿ ಟು, ಒನ್ ಏಟಿ ಟ ಅಂತ ಅದಾವ್ರೀ ಕೆಲವೊನೀರಾವರಿಗ ಒಂದ್ ತಿಂಗಳು ಹದ್ನೈದು ದಿನ ಹೆಚ್ಚಿಗೆ ಬರ್ತಾವ್ರಿ. ಅಂತ ಒಣ ಬೇಸ ಇದನ್ ಹಾಕ್ತವಲ್ಸ ಟಿ ಎಸ್ ತ್ರೀ ಆರ್ ಅಂತ. ಅದಕ್ಕೆ ಏನ್ ಮಾಡ್ಬೇಕಕ್ ಸರ್ ಸಾಲಿನ ಸಾಲ ಅಹ ಮೂರುಫೀಟ್ ಮುರುವರೆ. ಬಿಟ್ಟು ಬಿಡಕ ಸರ್ ನಡುವ ಬದಿ ಮತ್ತ ಒಂದ ಸಾಲಿಂದ ಒಂದ್ ಸಾಲಿಗೆ ಅಂದ್ರ ಒಂದ ಪೀಟ್ ಬಿಟ್ಟ ಬೆಳಬೇಕ್ರ ಅಂದ್ರ ಏನಆಗತ್ರಿ ಅವೆಲ್ಲ ಬಾಜು ಪಂಗಸ್ ಎಲ್ಲ ಬರ ತವ್ರೀ ಏನ ಅಂತರಿಪ್ಪಾ ಹು
ಹಾ
ಏನ್ ಅತ್ತಾರಿ ಸರ್ ಅದಕ್ಕ ಬಾಜು ಎಲ್ಲಾ ಬೆಳಿತತಿಲ್ಲ ಅಂದ್ರ ಉದ್ದ ಅಷ್ಟೇ ಬಂದ ತುದಿ ಅಷ್ಟೇ ಬಂದ ಬಿಡ್ತಾವ್ರೀ ಬೆಳಿ.
ಆಯ್ತ ಸರ್ ಆಯ್ತ ಸರ್ ಕರೆಕ್ಟ.
ಹ್ಮ ಸರ್ ಹಿಂಗ ಆಗತ್ರಿ ಮತ್ತ ಉಳಕಿದಂತ್ರ ಅಷ್ಟ ನಾಲೆಜ್ ಇಲ್ಲ ಸರ್ ಬೆಳೆ.
ನಮ್ ಕರ್ನಾಟಕ ರಾಜ್ಯದಲ್ಲಿ ನಳೆ ಉಳುಮೆ ಮಾಡ್ಬೇಕ್ರೀ ಆಮೇಲೆ ಬೀಜ ಬಿತ್ತ ಕು ನೀವರು ಹಾಯಿಸಬೇಕು ಗೊಬ್ಬರ ಕೊಡಬೇಕು. ಮತ್ತು ಕಟಾವ ಮಾಡಬೇಕು ಸಂಗ್ರಣೆ ಬೇರೆ ಬೇರೆ ರೀತಿಯ ಹಂತಗಳ ಅದಾವ ಸರ್ ಆ ಹಂತದಲ್ಲಿ ನಾವೆಲ್ಲ ಕರೆಕ್ಟಾಗಿ.. ವಿಟ್ಲಾಸ್ ಮಾಡ್ಕೊಂತ ಹೋದ್ರ ಉತ್ಪಾದನೆ ಸ್ಪಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ. ಇದ ಹಾಕ ಇನ್ನೊಂದ ಐದ ನಿಮಿಷ ಮಾತಾಡ ಸರ್ ಹೆಂಗನ್ ಮೊದ್ಲೇ ಹಾ ಮೊದಲೆ ಕೆಟ್ಟೋಗೋದ ಹೆಂಗ್ ಕಾಣಸ ಉತ್ಪಾದನೆ ಹೆಚ್ಚು ಮಾಡಿ ಕೊಡತೀನಿ.
ಅಷ್ಟೇ
ಆತನ
ಹ್ಮ ಸರ್ ಹೇಳ್ರರಿ ಮತ್ತ
ಅಲ್ರರಿ ಆರುಉತ್ಪಾದಾನೆ ಇಳುವರಿ ಅಂತ ಬರ್ತದಲ್ರಿ ಏನ್ ರೈತರಿಗೆ. ಏನ್ ಮಾಡ್ತಾ ಇದ್ದಾರೆ ಉತ್ಪಾದನೆ ಜಾಸ್ತಿ ಮಾಡಕೊ ಬೇಕಾದರೆ ಏನೆಲ್ಲಾ ಕ್ರಮ
ಏನ್ ಸರ್ ವೈಸ್ ಬ್ರೇಕ್ ಆತೈತಿ ನೋಡ್.
ಅಲ್ರೀ ಈಗ ಉತ್ಪಾದನೆಯಲ್ಲಿ ಇಳುವರಿ ಜಾಸ್ತಿ ಬರ್ಬೇಕ. ಈಗ ಉತ್ಪಾದನೆ ಜಾಸ್ತಿ ಆದ್ರೆ ಏನೆಲ್ಲ ಪದ್ಧತಿಗಳು ಅಳವಡಿಸಕೋ ಬೇಕ್ ಸರ್ ಇಳುವರಿಯಲ್ಲಿ ಹೆಚ್ಚಿಗೆ ಆಗ್ಬೇಕಾದ್ರೆ. ಇಳುವರಿಲಿ ಹೆಚ್ಚಿಗೆಆಗಬೇಕಾದ್ರೆ ಎನೆೆಲ್ಲ ಕ್ರಮವನ್ನು ವಹಿಸಕೋಳಬೇಕು ಸರ್
ಇಳುವರಿ ಅಂದ್ರೆ ಸರ್ ಅದ್ರ ಗೊಬ್ಬ್ರ ಇರ್ತವ್ರೀ ಡಿ ಎ ಪಿ ಗೊಬ್ಬ್ರ ಮತ್ತೆ ಇರ್ಯ ಮತ್ತೆ ಪೋಟ್ಯಾಸಿಯಮ್ ಅಂತ ಇರ ತವಾ
ಅವು ಮತ್ತ ಕೆಲವೊಂದ್ ಟೈಮ್ನಾಗ ಹಾಕಬೇಕ ಸರ್ ಅವು ಬೆಳಿ ಮತ್ತೆ ಸಿಂಪಣಿಗಳ ಔಷಧಿಗಳ.
ಅವೆಲ್ಲ ನೋಡ್ಕೋಬೇಕ್ರೀ. ಮತ್ತು ಟೈಮ್ ಸರಿಯಾಗಿ ಹದನೈದ ದಿನಕ್ಕೂ ತಿಂಗಳಿಗೆ ಬೇಳೆ ಅದು. ಕೆಲವೊಂದು ಮೆಕ್ಕಲು ಮಣ್ಣು. ಅವು ಒಣಗ್ಲಾರದಂಗ ನೋಡ್ಕೋಬೇಕ ಸರ್. ಅಂದ್ರೆ ನೀರ್ ನೀರ್ ಹಾಕ್ಬೇಕ್ ಅಲ್ಲ ಸರ್ ನೀರ್ ಬಿಡ್ಬೇಕ. ಯಾಕಂದ್ರ ಅದು ಬೆಳೆಗಳು ಒಣಗ್ಲಾರ್ದಂಗ.
ಯಾವದೇ ಬೆಳೆ ಬೆಳಿಬೇಕಾದ್ರೆ ನಮಗೆ ದೇಯಾ. ನೀರಇರಲಾರದ ಇವರಿಗೆ ಯಾವುದೇ ಬಳಿ ಬೆಳೆಯಲಿಕ್ಕೆ ಸಾಧ್ಯನ ಇಲ್ಲ ಇವ ರೈತರ ಕರ್ನಾಟಕ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಬಾಳ ಇದೆ ಸರ್ ಸಿಕ್ಕಾಪಟ್ಟೆ ನೀರಿನ. ಪ್ರಮಾಣ ಹೆಚ್ಚಿಗೆ ಮಾಡ್ಕೋಬೇಕು ಉತ್ಪಾದನೆ ಜಾಸ್ತಿ ಮಾಡ್ಕೋಬೇಕು ಇಳೆವರಿ ಜಾಸ್ತಿ ಆಗ್ಬೇಕು ಅದ್ರ ಜೊತೆಗೆ ನಮ್ಗೆ ಆದಾಯ ಕೂಡ ಜಾಸ್ತಿ ಆಗ್ಬೇಕು ಕೃಷಿ ಭೂಮಿಯಲ್ಲಿ ನಮ್ಗ ಏನ್ ಆಗಬೇಕು ಅನೇಕ ರೀತಿಯ ತಂತ್ರಜ್ಞಾನಗಳ ಬೆಳಸ್ಕೋಬೇಕ ನಾವ.
ಹೌದೌದು ಹ್ಮ್ ರೀ
ಇದೆಲ್ಲಾ ಮಾಹಿತಿಗಳು ನಮ್ಗೆ ಸರ್ಕಾರ ವತಿಯಿದಾಗೆ ಕೆಲವೊಂದಿಷ್ಟು ಗೈಡೆನ್ಸ್ ಗಳ ಬೇಕು ಸರ್ ಇವರಿಗೆಲ್ಲ ಟ್ರೈನಿಂಗ್ ಬೇಕು
ನಾವು ಕೊಡ್ತಾರ ಸರ್ ಆರ ಎಸೆಕೆದಲ್ಲಿ ಕೊಡ್ತಾರ ಮತ್ತೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂತ ಇರುತ್ತ ಸರ್ ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಭೂಮಿ ಪಸ್ಟ್ ಪರೀಕ್ಷೆ ಮಾಡ್ತಾರ ಸರ್ ಮಣ ಪರೀಕ್ಷೆ ಮಾಡಸ್ತಾರ್
ಸಾಯಿಲ್ ಟೆಸ್ಟ್ ಮಾಡಸಬೇಕಂತ ನಿಮ್ಮದ ಉದ್ದೇಶ
ಹಾ ಸರ್ ಸೊ ಸೋಯಲ್ ಟೆಸ್ಟ್ ಮಾಡ್ಸಿದ್ಮೇಲೆ ಯಾವ್ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅಂತ ಹೇಳ್ತಾರ ಸರ್ ಒಂದ್ ವಿಸಿಟ್ ಕೊಡ್ತಾರಲ್ಲಿ ಕೃಷಿ ಇಲಾಖೆದ್ದರ್
ರೈತರು ನಮ್ಮ ಅನ್ನದಾತ ಸರ್ ಅವ್ರರಿಗೆನು ಕರೆಕ್ಟಾಗಿ ಕುರ್ಷಿಯಲ್ಲಿ ತೊಡಗಿಸಕೋಬೇಕುಡು ಹನಿ ನೀರಾವರಿ ತುಂಟೂ ನೀರಾವರಿ ಹೌದಾ ಸರ್
ಹೌದ ಸರ್ ಹೌದು ವೈಯ್ಸ್
ಕೇಳಸ್ತೀಲ್ ರೀ
ಹ್ಮ್ ವಾಯ್ಸ್ ಬ್ರೇಕ ಆಗುತ್ತ ಹೇಳರೀ
ಗೊತ್ತಾಗತ್ತೆ ನಿಮಗ ಐಡಿಯ ಬರುತ್ತದೆ ಅದ್ ಇನ್ನೂಂದ್ ಯಾಡ್ ನಿಮಿಷ ಮಾತಾಡದ್ರಂದೆ
ಹ್ಮ್ ಹೋಗಲ್ಲ್
ಮತ್ತ್ ಏನಿಲ್ಲ ಸರ್ ನೀವು ಮಾರುಕಟ್ಟೆ
ಮಾರುಕಟ್ಟೆ ಬಗ್ಗೆ ಹೇಳಿ ಸರ್ ಕೃಷಿ ಉತ್ಪಾದನೆ ಮಾರುಕಟ್ಟೆ ಬಗ್ಗೆ ಮಾರುಕಟ್ಟೆ ಅಂದ್ರೆ ಸರ್ ಹ್ ಈಗ ಕೆಲವೊಂದ್ ಬೆಳೆ ಬೆಳೆಗಳಿಗೆ ಸರ್ಕಾರದಿಂದ ಇದು ಇರ್ತೈತಿ ಸರ್ ಅಂದ್ರೆ ಸರ್ಕಾರನೇ ಒಂದ್ ರೇಟ್ ಫಿಕ್ಸ್ ಮಾಡಿ ಆ ಅದ್ರ ಬಗ್ಗೆ ಬಗೆ ಮಾಹಿತಿ ಕೊಟ್ಟ ಅಂದ್ರ ಯಾವುದೇ ಒಂದ್ ಈಗ ಪ್ರತಿಯೊಂದ ಬೆಳೆಗಳಿಗೆ ಸರ್ ಹ ಪ್ರತಿಯೊಂದ ಬೆಳೆಗಳಿಗೆ ಅವರೇ ರೈತರೇ ಹ ಫಿಕ್ಸ್ ಮಾಡಲ್ಲ ಸರ್ ಸರ್ಕಾರ ಕಡೆಯಿಂದೆ ಸಹಾಯಧನ ಅದು ಕೋಟ ಕೆಸಿ ಅವ್ರರಿಗೆ ಯಾವ್ದದೇ ರೀತಿ ತಿಂದ ಹಾನಿ ಆಗಬಾರ್ದನ್ನೋ ರೀತಿಗೋಸ್ಕರ ಕೃಷಿ ಮಾರುಕಟ್ಟೆಯಲ್ಲಿ ಹ ಈಗ ಉದಾಹರಣೆ ತೊಗರಿ ಸರ್ ತೊಗರಿದ ಏನ ಐತಿ ಸರ್ಕಾರದ ಎಂಟ ಸಾವಿರ ರೂಪಾಯಿ ಐತಿ ಸರ್ ಪ್ರತಿ ಕ್ವಿಂಟಲ್ಗೆ ಈಗ ಯಾಕಂದ್ರ ರೈತರಿಗೆ ಲಾಸ್ ಆಗ್ಬಾರ್ದನ್ನೋದ್ದೇಶಕ್ಕೋಸ್ಕರ ಈಗ ಹೊರಗಡೆ ಮಾರುಕಟ್ಟ ಮಾರುಕಟ್ಟೆಗ ಹೋದ್ರೆ ದಲ್ಲಾಳಿಗಳು ಅದನ್ನ ಕಮಿಷನ್ ತೊಗೊಂದು ಐದ ಸಾವಿರಗೂ ಆರ ಸಾವಿರಗೂ ಹಂಗೆ ಕೊಟ್ಬಿಡ್ತಾರ ಸರ್ ಹಿಂಗಾಗಿ ಇದು ಮಾಡತ ಒಂದ್ ಬೆಲೆ ಬೆಂಬಲ ಬೆಲೆ ಕೊಡ್ತಾರ ಸರ್ ಮತ್ತೆ ನಿಮಗ್ ಏನಾದ್ರು ಮಾಹಿತಿ ಇದೆ ಸರ್ ಕೃಷಿ ಬಗ್ಗೆ ಕೃಷಿ ತಂತ್ರ್ಞಾನದಗ್ಗೆ ಆಗಿರ್ಬೋದು ಅನ್ನ ಮತ್ತು ಇಲ್ಲಿ ಕೃಷಿಯಲ್ಲಿ ಅನೇಕ ರೀತಿಯ ಬಡು ರೈತರ ಈಗ ಬಹಳಷ್ಟು ಏನಾಗ್ತೀದೆ ಬಡತನ ಸ್ಥಿತಿಲ್ಲಿ ಕೆಳಗಡೆ ಬರ್ತಾಯಿದ್ ಸರ್ ಅದು ನ ಮುಂದ ಅವ್ರಿಗ ಮುಂದ ಯಾಕ ಇರ್ಬೇಕು ಸರ್ ಅಂದ್ರ ಸರ ಈಗ ಏನಾಗೈತ್ರಿ ಪ್ರತಿಯೊಂದು ಮೊತ್ತ್ ಹಳೆ ಕಾಲದಲ್ಲಿ ಏನಾಗೈತ್ರಿ ಹ ರೈತರು ಆ ಯಂತ್ರೋಪಕರಣ ಕೃರ್ಷಿ ಯಂತ್ರೋಪಕರಣ ಇರ್ಲಾರದೆ ಮನುಷ್ಯನಿಂದ ಮಾಡೋದಂದ್ರ ಖರ್ಚು ಹೆಚ್ಚಾಗ್ತಿತೈತ್ರಿ ಇವಾಗ ಏನಾಗತ್ತೆ ಅಂದ್ರೆ ನಾವು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿ ಯಂತ್ರೋಪಕರಣಗಳನ್ನು ಟ್ರ್ಯಾಕ್ಟರ್ ಆಗ್ಲಿ ನೇಗಿಲಿ ಆಗ್ಲಿ ಮೊದಲೆಲ್ಲ ಎತ್ತುಗಳೇ ಮೇಲೆ ಡಿಪೆಂಡ್ ಆಗ್ತೆ. ಸರ್ ಇವಾಗೆಲ್ಲ ಟ್ರ್ಯಾಕ್ಟರ್ ನೀಗ್ಲಿ ಬಂದೈತೆ ಮತ್ತೆ ಕುರ್ಗಿ ಅದ್ರ ಮೇಲೆ ಬಿತ್ತಿ. ಅಂದ್ರೆ ವೆಚ್ಚ ಖರ್ಚು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚು ಮಾಡಕೊಳ್ಳುವಂತದ್ದೊಂದು ನಾವು. ಅಹ ಕೃಷಿಯಲ್ಲಿ ಕಂಡುಕೊಳ್ಬಹುದು ಸರ್ ಇವಾಗ. ಅ ಚೆನ್ನಾಗ್ ಮಾತಾಡಿದ್ರಿ ಸರ್ ಕೃಷಿ ಬಗ್ಗೆ ರೈತರ ಬಗ್ಗೆ ನಿಮ್ಗೆ ಬಹಳಷ್ಟು. ನಾಲೆಜ್ನಲ್ಲ ಶೇರ್ ಮಾಡಕೊಂಡ್ರಿ ನಮ್ ಜೊತೆ ಬಹಾ ಖುಷಿ ಅಂತಸರ್ ಇನ್ನೊಂದ ವಿಷಯ ಇನ್ನೊಂದ್ ಸರಿ ಟೈಮ್ ಸಿಕ್ರೆ. ಹ ನಿಮ್ಮ ಜೊತೆ ಮಾತಾಡಕೋ ಚೆನ್ನಗಿ ವಿಷಯಗಳಗಳನ್ನು ಸಂಗ್ರಹ ಮಾಡಕೊಂಡ್ರೆ ಕೃಷಿ ಬಗ್ಗೆ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕ. ಮಾಹಿತಿಗಳಗಳನ್ನು ಮಾಡಿಕೊಳೋದು ಸರ್ ಎಲ್ಲ ರೈತರ ಬಗ್ಗೆ ಸ್ವಲ್ಪ ವಿಶೇಷವಾದ ಗಮನಿಸಬೇಕಾಗಿದೆ ಸರ್. ಮಾಡದಂದ್ರೆ ನಮ್ಗ್ ಜಾಸ್ತಿ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಜೊತೆ. ನಿಮ್ ಜೊತೆ ಇಷ್ಟೆಲ್ಲ ಕಮ್ಯುನಿಕೇಶನ್ ಮಾಡಿದೆ ಸರ್ ಮಾಡೋಣ ಸರ್ ದಯವಿಟ್ಟು ನಾವು ನಿಮ್ ಕೂಡ ಹೆಚ್ಚಿನ ಮಾಹಿತಿ. ಕೊಟ್ಟಿದ್ರ ನಿಮಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಯು ಸರ್ ಥಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್.